ನಮ್ಸ್ಕಾರ.
ಹಾ ನಮಸ್ಕಾರ ಏನ್ ಮಾಡ್ತಾದ್ದೀರಾ.
ನಾವ್ ಮಲ್ಕೊಂಡಿದಿವಿ.
ಹಾ ಹ ಊಟ.
ಊಟಾ ಆಯ್ತು ಇವತ್ ತಾನೆ ತಿಂದ್ಬಿಟ್ಟು ಮಲ್ಕೊಂಡಿದಿನಿ ಹ ಕೇಳ್
ಹ ಅರ್ಥ ಆಗಿಲ್ಲ ಒ ನೆಟ್ವರ್ಕ್ ಇಲ್ಲ ನೋಡಿ.
ಮತ್ ಇರಿ ಹಂಗೇರಿ .
ಇಸ್ಟ್ ಬೇಗ ಮಲ್ಗ್ ಬಿಟ್ಟಿದ್ದೀರಾ, ನಾನ್ ಎಲೆಶ್ಬೋದಿತ್ತು. ಇಷ್ಟ ಬೇಗ ಮಲಗ್ ಬಿಟ್ಟಿದ್ದೀರ ನೀವು. ಹಲೋ ಹಾ ಹಲೋ. ಹ ಹ ಹಲೋ ಹಲೋ
ಹಲೋ
ಯಾಕ್ಸರ್ ಸೈಲೆಂಟ್ ಆಗ್ಬಿಟ್ರಿ.
ನೆಟ್ವರ್ಕ್ ಇದ್ದಿಲ್ಲ ಅದಕ್ಕೆ.
ಹ ಸರಿ ಸರಿ ಸರಿ. ಆ
ಏನ್ ಮಾಡ್
ಮಲ್ಗಿದ್ದಿನ್ ಸರ್ ನೀವು?
ನಾವು ಇವಾಗ್ತಾನೆ ತಿನ್ಬಿಟ್ಟು ಮಲ್ಕೊಂಡಿದ್ವಿ
ಹ ಸರಿ ಸರಿ ಸರಿ. ಇದು ನೀವ್ ಎಡಿಟ್ ಮಾಡ್ ತೀನಿ ಅಂತೇಳಿದ್ರಲ್ವ ಅವತ್ತು.
ಏನ್ ಎಡಿಟ್ ಹೇಳಿ.
ಹ ಏನೋ ಎಡಿಟಿಂಗ್ ಎಲ್ಲ ಮಾಡ್ತೀನಿ ಅಂದ್ರಿ.
ನಾನು ನಾನು ಮಾಡ್ತೀನಿ ಎಡಿಟಿಂಗು.
ಅಲ್ಲ ನಾವು ಮಾಡ್ತೀವಿ. ಆ ಯಾವ್ಯಾವ ಆಪ್ ಯೂಸ್ ಮಾಡ್ತೀರಾ ಎಡಿಟ್ ಮಾಡೋದಿಕ್ಕೆ.
ನಾವು ಹೈಲೈಟ್ ಮೊಷನು.
ಹ ಏನ್ ಬ್ರೊ.
ಹೈಲೈಟ್ ಮೋಷನ್ ಹೖಲೈಟ್ ಮೋಷನು.
ಹೖಲೈಟ್ ಮೋಷನ್ನಾ.
ಹಾ ಕ್ಯಾಪ್ ಕಟ್ಟು ಕ್ಯಾಪ್ ಕಟ್ಟು.
ಹಾ
ಆಮೇಲೆ ವಿ ಪಿ ನ್ ಯೂಸ್ ಮಾಡ್ತೀರಿ ಕ್ಯಾಪ್ ಕಟ್ಗೆ.
ಕ್ಯಾಪ್ ಕಟ್ಗೆ ವಿ ಪಿ ನ್ ಯಾವ್ದ್ ಯೂಸ್ ಮಾಡ್ತೀರಾ?
ಪವರ್ ರಿಪೇನು ಪವರ್ ರಿಪೇನು ಹ ಪವರ್ ಪ ನಂತ ಒಂದಿದೆ ತರ ಬ್ಲೂ ಕಲರ್ ಬರುತ್ತೆ.
ಬ್ರೋ ನನ್ದ್ರಲ್ಲಿ ವಿ ಪಿ ಎನ್ ವರ್ಕೆ ಆಗ್ತಾ ಇಲ್ಲ.
ಅಂದ್ರೆ ವಿ ಪಿ ಎನ್ ವರ್ಕ್ ಹೋಗ್ಬೇಕು ಅಂದ್ರೆ ಸೆಟ್ಟಿಂಗ್ ಹೋಗಿ.
ಆ
ಡಿ ಎನ್ ಎಸ್ ಆಫ್ ಮಾಡ್ಬೇಕು.
ಡಿಎನ್ಎಸ್ ಆಫ್ ಮಾಡ್ಬೇಕಾ?
ಆ ಡಿ ಎನ್ ಎಸ್ ಆಫ್ ಮಾಡಿ ಬಿ ಪಿ ಎನ್ ಆನ್ ಮಾಡಿ.
ಹಾ
ಆಮೇಲೆ ಇದ್ರ್ಗ್ ಹೋದ್ರೆ ಕ್ಯಾಪ್ ಕಟ್ಗೆ ಅದು ಯೂಸ್ ಆಗುತ್ತೆ.
ನಾನು ಅಡ್ವರ್ಟೈಸ್ ಬರುತ್ತೆ ಅಂದ್ಬಿಟ್ಟು ಡಿ ಡಿ ಎನ್ ಎಸ್ ಆಕ್ಟಿವೇಟ್ ಮಾಡಿದ್ದೀನಿ.
ಆದ್ರೆ ಕ್ಯಾಪ್ ಕಟ್ಟಲ್ ಅಡ್ವರ್ಟೈಸ್ಮೆಂಟ್ ಬರಲ್ಲ ಅಲ್ವಾ.
ಹೌದೌದು. ಹ ಹಂಗ ಅದ ಹಂಗಾದ್ರೆ ಡಿ ಎನ್ ಎಸ್ ಏನಕ್ಕೆ ಆಫ್ ಮಾಡ್ಬೇಕು ಅಂತಲ್ಲ ಡಿ ಎನ್ ಎಸ್ ಆಫ್ ಮಾಡಿದ್ರೆನೆನ ಬರೋದು.
ಅದು ಆನ್ ಮಾಡ್ಬೇಕು ಆಫ್ ಮಾಡೋದಲ್ಲ.
ಹ ಸರಿ ಸರಿ ಡಿ ಎನ್ ಎಸ್ ಆನಲ್ಲ್ ಇರ್ಬೇಕಾ?
ಹ ಆನಲ್ಲಂದ್ರೆ ನೀವು ಕೊಡಕ್ ಕ್ಕರ್ತೀರಲ್ವ ಡಿ ಎನ್ ಎಸ್ಗೆ ಅ ಅದ್ ಅದರಲ್ಲಿ ಇರ್ಬಾರ್ದು. ಅದ್ರ ಮೇಲೆ ಒಂಥರ ಆಫ್ ಅಂತ ಇರುತ್ತೆ. ಅದ ಅದಿರ್ಬೇಕು.
ಡಿ ಎನ್ ಎಸ್ ಆನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರಲ್ಲ.
ಹಾ
ಅಡ್ವರ್ಟೈಸ್ಮೆಂಟ್ ಬರಲ್ಲ ವಿಪಿನ್ನು ಯೂಸ್ ಮಾಡಲ್ಲ ಅದು.
ಹಾ.
ಹಾ
ಸರಿ ಸರಿ ಸರಿ.
ಕೆ ನೀವು ಡಿ ಎನ್ ಎಸ್ ಆ
ಆಫ್ ಮಾಡಿ.
ವಿ ಪಿ ಎನ್ ಆನ್ ಮಾಡಿ. ಆನ್ ಮಾಡಿ ಆಮೇಲೆ ಕ್ಯಾಬ್ ಗಿಟ್ಗ ಹೋದ್ರೆ. ಅದ್ ಯೂಸ್ ಆಗುತ್ತೆ.
ಹಾ
ಹ್ಮ ಮತ್ತೆ ಪಿಂಟ್ರೆಸ್ಟ್ ಟು ಯೂಸ್ ಮಾಡ್ತೀನ್ ನಾನು ಪಿಂಟ್ರೆಸ್ಟ್ ಇ ಪಿಂಟ್ರೆಸ್ ಪಿನ್ಟ್ರೆಸ್ಟ್.
ಪಿಂಟ್ರೆಸ್ಟ್ ಅದ್ಯಾವ್ದ್ ಬ್ರೊ ನನ್ ಆ್ಯಪೆ ಕೇಳಿಲ್ಲ. ಅದ್ರಲ್ಲಿ ಏನ್ ಮಾಡ್ ತಿರ ವೀಡಿಯೋ ಎಡಿಟ್ ಮಾಡ್ತೀರಾ ಮಾ ಇಲ್ವಾ.
ಇಲ್ಲ ಅಲ್ಲಿ ಇಲ್ಲ ಇಲ್ಲ ಇಲ್ಲ ಅದ್ರಲ್ಲಿ. ಇಲ್ಲ ಇಲ್ಲ ಅದು ಲಿರಿಕ್ಸ್ ಇತ್ಕೊಂಣದದು.
ದೊ ಲಿರಿಕ್ಸ್ ಅಂದ್ರೆ ಸೊಂಗ.
ಹಾ ಅಲ್ಲ ಅಲ್ಲ ಅಲ್ಲ ಲಿರಿಕ್ಸ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಲಿರಿಕ್ಸು. ಅಂದ್ರೆ ಇವಾಗ ಏನಾದ್ರು ಇವಾಗ ನಿಮ್ಗ ಏನಾದ್ರು ಬೇಕಂದ್ರೆ. ಇವಾಗ ಇಮೇಜು ಇವಾಗ್ ಪರಿಸರದ್ ಇಮೇಜ್ ಬೇಕಂದ್ರೆ.
ಹಾ
ಪರಿಸರ ಫೋಟೋ ಬೇಕು ಅಂದ್ರೆ ಅಲ್ ಸರ್ಚ್ ಮಾಡಿದ್ರೆ ಅದ್ ಬರುತ್ತೆ.
ಹ್ಮ ಸರಿ ಸರಿ.
ಹಾ ಅದ್ ಅದ್ ಯೂಸ್ ಮಾಡ್ತಿನಿ. ಆಮೇಲೆ ಫೋಟೋ ಎಡಿಟ್ಗೆ ಪಿಕ್ ಸ್ನ್ಯಾಪ್ಸಿ ಹಿಡ್ದು.
ಹಾ
ಪಿಕ್ಸ ಆರ್ಟ್ ಒಂದು ಸ್ನಾಯಪ್ಸೀಡ್ ಒಂದು. ಸ್ನಪ್ ಸೀಡ್ ಅಂದ್ರೆ ಗೊತ್ತಾ ಒಂಥರ ಎಲೆ ಒಂಥರ ಎಲೆ ಬಂದು.
ಹ ಸ್ನಾಯಪ್ಸೀಡು ಅದು ಗೊತ್ತು ಅದ್ರಲ್ಲಿ ಏನಾದ್ರು ರಿಮೂವ್ ಮಾಡ್ಬೇಕಾದ್ರೆ.
ಹಾ
ಒಂಥರ ಗೆರೆಗ್ಗಳ್ ಗೆರೆಗ್ಗಳ್ ಬರುತ್ತಲ್ವಾ.
ಗೆರಗ್ಲ್ ಗೆರೆಗ್ಗಳು ಬರುತ್ತಾ ಇಲ್ಲ ಇಲ್ಲ ಇಲ್ಲ ಅದು ಅದು ರಿಮೂವ್ ಮಾಡ್ಬೇಕಂದ್ರೆ ಒಂಥರ ಚುಕ್ಕೆ ಚುಕ್ಕೆ ಇರುತ್ತೆ. ಹ ಚುಕ್ಕೆ ಚುಕ್ಕೆನೆ ಕ್ಲಿಕ್ ಮಾಡ್ತಾ ಇರ್ಬೇಕು ಅದು ಬರಲ್ಲ.
ಹಾ ಸರಿ ಸರಿ ಸರಿ. ಮತಿನ್ಯಾವ್ ಯೂಸ್ ಮಾಡ್ತಿಪ. ನಾನ್ ಮಲ್ಗಿದ್ದೀನಿ ಮಲ್ಕೊಂಡು ಹಾ.
ಹ ಇನ್ನು ವಿಡಿಯೋ ಎಡಿಟ್ಗೆ ವಿ ಎನ್ ಯೂಸ್ ಮಾಡ್ತೀನಿ ವಿ ಎನ್ ಆಪು.
ವಿ ಎನ್ ಅಂದ್ರೆ? ವಿ ಎನ್ ಕೇಳಿದೀನಿ. ಈಗ ಅದಕ್ಕ್ ಎಫೆಕ್ಟ್ಗಳೆಲ್ಲ ಯಾವ್ತರ?
ಅದೇ ಎಫೆಕ್ಟ್ಗಳೆಲ್ಲ ಸೇಮ್ ಕ್ಯಾಪ್ ಕಟ್ಟಿಂಗಿರುತ್ತ್
ಹ
ಮತ್ತೆ ಆದ್ರೆ ಕ್ಯಾಪ್ಕಟ್ಟಲ್ಲಿ ಇದ್ದಷ್ಟು ವಿ ಎನ್ನಲ್ಲಿ ಇರಲ್ಲ.
ಸರಿ ಸರಿ ಸರಿ
ಹ ಸರಿ.
ಮತ್ತೆ ಐಸು.
ಮತ್ತೆ ಹೇಳ್ಬೇಕು ಸರ್ ನೀವೆ
ನಾನು ಮನೆಲ್ಲಿ.
ಹಾ
ಮುದ್ದೆ ಟೊಮೆಟೊ ಗೊಜ್ಜೇನೋ ಮಾಡಿದಾರೆ.
ಹಾ
ಹಾ ನಾನ್ ತಿಂದಿದ್ದು ಮಾಡ್ತಾ ಇದ್ರು ಟೊಮೆಟೊ ಗೋಜ್ಜ್ ಮಾಡ್ತಾ ಇದ್ರು.
ಹಾ
ಆ ಟೈಮ್ಗೆ ಬೆಳಗ್ಗೆದು ರೈಸ್ ಇತ್ತು ಅನ್ನ. ಅನ್ನ ಅನ್ನ ಬೆಳೆ ಕಾಳ್ ಸಾರ್ ತಿಂದಗ
ಹಾ
ಈಗ ಮನೆಯವರೆಲ್ಲ ಇವಾಗ್ ತಿಂತಾ ಇದ್ದಾರೆ ಸಂಜೆ ಹೊಟ್ಟೆ ಅಸು ಬೇಗ ಆತ್ಕಬಿಡ್ತವ್. ಅದಕ್ ಸಂಜೆ ಬೇಗ ತಿನ್ಬಿಟ್ಟೆ.
ಹಾ ಸರಿ ಸರಿ ಇನ್ನೊ ಗೇಮಾಡಿಲ್ವಾ ನೀವು?
ಗೇಮ್ಗೆ ಹೋಗ್ಬೇಕ್ ಈಗ.
ಹಾ
ಫ್ರೆಂಡ್ಸ್ ಕಾಲ್ ಮಾಡ್ತಾರೆ ಗೇಮ್ ಆಡೋ ಟೈಮ್ಗೆ.
ಹಾ ಹಾ ಸರಿ ಸರಿ ಸರಿ ಸರಿ.
ಇವತ್ತು ಅಲ್ಲ ಬ್ರೊ.
ಹಾ
ಇವತ್ತು ಕಸ್ಟಮ್ ಇದೆಯಂತೆ.
ಹಾ
ಆ ಈಗ ನನ್ ಫ್ರೆಂಡ್ಸು ನನ್ ತಮ್ಮ ಅವರು ಕಷ್ಟಮ್ ಮಾಡೋದು.
ಕಸ್ಟಮ್ ಅಂದ್ರೆ ರೂಮ್ ಅಲ್ವಾ ರೂಂ ಹಾ.
ಅದು ಬೆಟ್ಟೇನ್ ಗೊತ್ತ ಅವ್ರ್ದು?
ಹಾ
ಬಿಟ್ ಆ ಅದಾಯ್ದು ಐಡಿಗ್ಳಂತೆ.
ಹಾ
ನಮ್ ಫ್ರೆಂಡ್ಸ್ ಮೂವರಂತೆ.
ಹಾ
ನನ್ನ ತಮ್ಮವರು ಯಾರಾದ್ರೂ ಆಡ್ಬೋದಂತೆ ನಾಲ್ಕು ಜನ.
ಹಾ
ಅದ್ರಲ್ಲಿ ಈವಾಗ ನನ್ ತಮ್ಮ ಅವರು ನನಗ್ ಕರೀತಇದ್ದಾರೆ.
ಹಾ.
ನಾ ನಮ್ಮ ತಮ್ಮ ಅವ್ರ ಕಡೆ ಇಡಬೇಕಂತೆ
ಹಾ.
ಈಗ ನಮ್ಮ ಮಾಪಲ್ಸಟ್ಟವರ್ದ ಗೆದ್ರೆ
ಹಾ.
ಆ ಅವ್ರಿಗೆ ಇವರು ಯಾವ್ದು ಐ ಡಿ ಕೊಡ್ತಾರ ಅಂತೆ ಗೇಮ್ ಗೇಮ್ ಐ ಡಿ.
ಪ್ರಿಪೇರ್ ಐ ಡಿ ನಾ?
ಹ್ಮ್.
ಹಾ ಹಾ ಸರಿ.
ಹಾ ನಾವ್ ಗೆದ್ರೆ
ಹ.
ಅವರು ಯಾವ್ದು ಅರವತ್ ನಾಲ್ಕಕ್ ಲೆವೆಲ್ ದ ಐಡಿ ಇವರು ಕೊಡ್ತಾರಂತೆ.
ಅರವತ್ನಾಲ್ಕು ಐತೆ ಅರವತ್ನಾಲ್ಕು - ಐ ಡಿ ಹಾ ಹಾ ಐ ಡಿ ನಿಮೇಲೆ ಡಿಪೆಂಡ್ ಆಗಿದೆ.
ಅದು ನಮ್ ಫ್ರೆಂಡ್ ತಗೊಂಡಿರೋದು ಎಂಟ ಸಾವಿರಕ್ಕೆ
ಹಾ.
ಈಗ ಅವನು ಐಡಿನೇ ಚಾಲೆಂಜ್ ಗಿಟ್ಟ ಇದ್ದಾನೆ.
ಹ ಹೂ ಸರಿ ಸರಿ.
ಹೆಂಗೆ ಬ್ರೋ ನಮ್ ಕಡೆ ಒಂದೇ ಆಟದಲ್ಲಿ ಒಬ್ಬೊಂದ ಎಂಟು ಸಾವಿರ ಇವು ಇನ್ನೊಬ್ಬನು ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಒಂದ್ ಎರಡ್ ಮೂರ್ ಸಾವಿರ ಖರ್ಚ ಇಟ್ಟಿರ್ತಾನ.
ಐಡಿ ಮಾತ್ರ ಬೆಂಕಿ ಐತೆ ಗುರು
ಹಾ ಹಾ ಸರಿ ಸರಿ ಸರಿ. ಏನು ಸಮಾಚಾರ ಬೆಳಿಗ್ಗೆ ಏನ ಕೆಲ್ಸ ಇದೆ?
ಬೆಳಿಗ್ಗೆನಾ
ಹಾ.
ಬ್ರೋ ಗಾಡಿ ರಿಪೇರ್ ಆಗ್ಬಿಟ್ಟೈತೆ.
ಅಲ್ಲಾ ನಾಳೆ ಬೆಳಿಗ್ಗೆ ಏನಿದೆ ಕೆಲ್ಸ ಅಂದೆ.
ಅದೇ ನಾಳೆ ಬೆಳಿಗ್ಗೆದ ಹೇಳ್ತಾ ಇದ್ದೀನಿ ಕೇಳಿದ್ ಮೇನ್ ನಂಗಿರೋದ ಅದೊಂದೇ ಈಗ
ಹಾ.
ಗಾಡಿ ರಿಪೈರ್ ಆಗ್ಬಿಟ್ಟೈತೆ ನಮ್ಮ ಫ್ರೆಂಡ್ಗೆ ಹೇಳಿದ್ದೀನಿ. ಬೆಳಿಗ್ಗೆ ಬೇಗ ಬಾರೋ ಅಂತ -
ಹಾ.
ಫಸ್ಟ್ ಅದನ್ನ ಹ್ಮ್. ಸಿಟಿಗೆ ಎತ್ಕೊಂಡ್ ಹೋಗ್ಬೇಕು ಗ್ಯಾರೇಜ್ಗೆ
ಹ ಹಾ ಸರಿ ಸರಿ ಸರಿ ಸರಿ ಸರಿ.
ಸ್ಟಾರ್ಟ್ ಆಗತ್ತೆ.
ಹಾ.
ಮೂವ್ ಮಾಡಷ್ಟ್ರೊಳಗೆ ಆಫ್ ಆಗ್ಬಿಡುತ್ತೆ.
ಹಾ ಹಾ ಸರಿ ಸರಿ ಸರಿ. ನೀ ಏನು ಇನ್ನೇನು ಸಮಾಚಾರ
ಹೇಳ್ಬೇಕು ಬ್ರೋ.
ಹಾ ಏನ್ ಮಾಡಿದ್ರು ಮನೇನಲ್ಲ ಊಟಾ
ಅದೇ ಹೇಳ್ದ ಅಲ್ವಾ ಮುದ್ದೆ ಟೊಮೆಟೊ ಗೊಜ್ಜು ಇದು ನಿಮ್ಮನೆಯಲ್ಲಿನ್ ಮಾಡಿದರು ಸ್ಪೆಷಲ್
ನಮ್ಮ ಮನೆಯಲ್ಲಿ ಮುದ್ದೆ ಮಾಡಿದ್ರು ಹೆಸರು ಬೇಳೆ ಕಾಳ ಸಾರು ಅನ್ನಾ
ಹಾ
ಹಾ ಆಮೇಲೆ ಹ ರಾತ್ರಿ ಇದು ಒಂದ ಮತ್ತ ನಿಂದು ಕಾಕರೆೆ ಕಾಕರೆಕಾಯಿ ಸಾರು ಅಂತದೆ ಕಾಕರೆ ಕಾಯಿಸಾ
ಹಾಗಲ್ ಕಾಯಿ ಹಾಗಲಕಾಯಿ ಹಾಗಲಕಾಯಿ ಸಾರಾ
ಹಾ ಹಾಗಲಕಾಯಿ ಸಾರ್
ಹಾ ಸರಿ ಸರಿರಿ
ಹ್ಮ ಹ್ಮ್
ಹಾಗಲಕಾಯಿ ಸಾರು ಸಾಕದಾಗಿರುತ್ತೆ ಅಂದ್ರ
ಸರ್ ಏನೋ ಬ್ರೋ ನಿಮ್ಗೆ ಏನ ಸೌಂಡ್ ಕಳ್ಸ ಇದೆ ಟಿವಿ ಸೌಂಡ್ ಅನ್ಕೊತೀನಿ
ಅಲ್ಲ ನಮ್ಮ ಮಾವ ಫೋನ್ ನೋಡ್ತಾ ಇದ್ದ್ರ
ಹಾ ಅದ ಹೆವಿ ಸೌಂಡ್ ಕೇಳಸ್ತದೆ ಈಚೆ ಬರ್ತೀರಾ
ಆಚೆ ಹೋದ್ರೆ ನೆಟ್ವರ್ಕ್ ಬರಲ್ಲ ಬ್ರು
ಹ ಸೌಂಡ್ ಕೇಳಸಿದ್ರೆ ಆಮೇಲೆ ಆಗಲ್ಲ ಅದು
ಅಮ್ಮ ಸ್ವಲ್ಪೇ ಸ್ವಲ್ಪ ಸೌಂಡ್ ಕಡಿಮೆ ಮಾಡಂಗೆ
ಹ್ಮ ಹೇಳಿ ಇವಾಗ ಇವಾಗ್ಲೂ ಕೇಳಿಸತಾ ಇದೆ ಪರವಾಗಿಲ್ಲ ಹೇಳಿ
ಹ ಹೇಳ್ಬೇಕು ಬ್ರೋ ನಮ್ದ ಏನಿದೆ
ಹ್ಮ
ಈ ಮನೇಲೆ ಏನ್ ಮಾಡ್ತಾ ಇದ್ದಿರಾ
ನಮ್ಮ ಮನೆಯಲ್ಲಿ ನಮ ಮಗಳ ನನ್ ತಮ್ಮಗೆ ಊಟ ತಿನ್ಸ್ತಾವ್ರೆ ನಮ್ಮಮ್ಮ
ಹಾ
ಇನ್ನು ನಮ್ಮ ಅಣ್ಣ ಪೋನ್ ನೋಡ್ತಾ ಇದ್ದನೆೆ
ಹಾ
ನಮ್ಮ ಚಿಕ್ಕಮ್ಮ ಫೋನ್ ನೋಡ್ತಾ ಇದ್ದಾಳೆ.
ಹಾ
ಹ್ಮ್ ನಾವು ಈ ಕಡೆ ಬಂದ್ವಿ ಮಾತಡಣ ಅಂತ.
ಮಳೆ ಬಿತ್ತ ನಿಮ್ಮೂರಲ್ಲಿ
ಹಾ
ಮಳೆ ಮಳೆ
ಮಳೆ ಬಂದಿದೆ ಬ್ರೋ ಒಂದು ಆರು ಗಂಟೆ ಆರ್ ಗಂಟೆನಲ್ಲ ಏನು ಬಂದಿ ಬಂತು ಐದ್ ಗಂಟೆನಲ್ಲೋ ಆರ್ ಗಂಟೆನಲ್ಲೋ.
ಹಾ
ಸ್ವಲ್ಪ ಹೊತ್ ಬಂದು ಕಾಮೂನ್ ಬಿಲ್ ಬಂತು.
ಹಾ
ಮಳೆ ಬಿಸಲು ಎರಡು ಬಂದ್ರೆ ಕಾಮನ್ ಬಿಲ್ ಬರುತ್ತಲ್ವಾ.
ಹಾ ಹೌದೌದೌದು.
ಹ ಅದು ಕಾಮನ್ ಬಿಲ್ ಬಂತು. ಫ್ರೆಂಡ್ಸ್ ಎಲ್ಲಾ ಇದ್ರು ಎಂಜಾಯ್ ಮಾಡಿದ್ವಿ ನಾವೇಲ್ಲಾ.
ಹಾ
ಎಂಜಾಯ್ ಮಾಡಿದ್ವಿ ಮತ್ತೆ ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತೆ ಮಳೆ ಬಿದ್ದು ಒ ಟ್ಟೋಯ್ತದ ಮಳೆ ಎತ್ಗೂ ಇಲ್ದಿರಾಗೋಯ್ತು.